ಹಲೋ
ಬವಿಕ ನ
ಎಷ್ಟು ಬೆಳ್ಸಂಗಿಲ್ಲ ಎಲ್ಲಿ ಹೇಳ್ತೀನಿ ಅಂತರಲ್ಲ ಅದು ಹೇಳ ಬಂತ
ಹಲೋ ಹೇಗಿದ್ದೀಯಾ, ಹಲೋ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ.
ನಾನು ಕೂಡ ಚೆನ್ನಾಗಿದ್ದೀನಿ ಬಹಳ ದಿನ ಆಯ್ತು ಮಾತಾಡಿ ಏನು ಸುದ್ದಿ
ಎಲ್ಲ ಚೆನ್ನಾಗಿದೆ ಇತ್ತೀಚೆಗೆ ನಾವು ಕುಟುಂಬದ ಜೊತೆ ಕೊಡಗು ಪ್ರವಾಸಕ್ಕೆ ಹೋಗಿದ್ವಿ.
ಅಯ್ಯೋ! ತುಂಬಾ ಚೆನ್ನಾಗಿದೆ ಕೊಡಗು ಹೇಗಿತ್ತು?
ತುಂಬಾ ಸುಂದರವಾಗಿತ್ತು. ಎಲ್ಲೆಲ್ಲೋ ಹಸಿರು ಬೆಟ್ಟಗಳು, ಕಾಫಿ ತೋಟಗಳು ಮತ್ತು ತಂಪಾದ ಆ ವಾತಾವರಣ ಇತ್ತು ಅಲ್ಲಿನ ಪ್ರಕೃತಿ ತುಂಬಾ ಮನಸ್ಸಿಗೆ ಹಿತವಾಗಿತ್ತು. ತುಂಬ ಚೆನ್ನಾಗಿತ್ತು ಗೊತ್ತಾ
ಎಷ್ಟು ದಿನ ಇದ್ದೀರಿ?
ನಾವು ಅಲ್ಲಿ ಒಂದ್ ಮೂರ್ ದಿನ ಇದ್ವಿ ಮೊದ್ಲು ದಿನ ಮಡ್ಕ ಕೇರಿ ಹೋಗಿ ರ ರಾಜಾ ಸೀಟ್ ನೋಡಿದೆೆವು. ಸಂಜೆ ಅಲ್ಲಿಂದ ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ.
ಆ ಫೋಟೋ ಇದೆಯಾ
ಹಾ, ಇದೇ ಫೋಟೋಸು ಹೌದು ತುಂಬ ಫೋಟೋ ಮತ್ತು ವೀಡಿಯೋ ತೆಗೆದೆವು. ಎಲ್ಲವೂ ಸಂತೋಷದಿಂದ ಸಮಯ ಕಳಿತಿದ್ದೆವು ಗೊತ್ತಾ.
ನಂತರ ಎಲ್ಲಿ ಹೋಗಿದ್ರಿ?
ಎರಡನೇ ದಿನ ಹಬ್ಬೆ ಜಲಪಾತಕ್ಕೆ ಹೋಗಿದ್ದೆವು. ಅಲ್ಲಿಂದ ನೀರು- ಜೋರಾಗಿ ಬೀಳುತ್ತಿತ್ತು ನೋಡಲು ತುಂಬ ಸುಂದರವಾಗಿತ್ತು.
ಅಲ್ಲಿಗೆ ಹೋಗಲು ಕಷ್ಟವಾಗಿತ್ತಾ
ಇಲ್ಲ ಸ್ವಲ್ಪ ನಡಿಯಬೇಕಾಯ್ತು ಆದರೆ ಪ್ರಕೃತಿಯನ್ನು ನೋಡುತ್- ತ ನಡೆದಿದ್ದರಿಂದ ಆಯಾಸವೇ ಆಗಲಿಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೊಮ್ಮೆ ಹೋಗ್ಬೇಕು ಅನಿಸ್ತಾ ಇತ್ತು.
ಊಟ ಹೇಗಿತ್ತು?
ಊಟ ಎಲ್ಲ ತುಂಬ ರುಚಿಯಾಗಿತ್ತು ನಾವೇ ತಯಾರು ಮಾಡ್ಕೊಂಡಿದ್ವಿ. ಅಲ್ಲಿನ ಸ್ಥಳೀಯ ಊಟವನ್ನು ಸವಿದೆವು ಬಿಸಿ ಬಿಸಿ ದೋಸೆ. ಇಡ್ಲಿ ಅನ್ನ ಮತ್ತು ಹಲವು ರೀತಿಯ ಪದಾರ್ಥಗಳನ್ನು ತಿಂದೆವು.
ಹವಾಮಾನ ವಾತಾವರಣ ಹೇಗಿತ್ತು?
ಆ, ದಿನವಿಡೀ ತಂಪಾಗಿತ್ತು ಸ್ವಲ್ಪ ಮಳೆಯೂ ಬಂತು. ಆದರಿಂದ ಇನ್ನೂ ಚೆನ್ನಾಗಿ ಅನುಭವ ವಾಯ್ತು.
ಶಾಪಿಂಗ್ ಏನಾದ್ರು ಮಾಡಿದ್ರಾ
ಹೌದು, ಕಾಫಿ ಪುಡಿ, ಜೇನತುಪ್ಪ ಮಸಾಲೆ ಪದಾರ್ಥಗಳು ಮತ್ತು ಕೆಲವು ನೆನಪಿನ ವಸ್ತುಗಳನ್ನು ಖರೀದಿಸಿದೆವು.
ಒಟ್ಟು ಖರ್ಚು ಎಷ್ಟ ಆಯ್ತು?
ಒಟ್ಟು ಖರ್ಚು ಸುಮಾರು ಹದಿನೈದು ಸಾವಿರ ರೂಪಾಯಿ ಆಯಿತು. ಆದರೆ ಅನುಭವಕ್ಕೆ ಅದು ಸಾರ್ಥಕ ವೆನಿಸಿತು.
ಮುಂದಿನ ಬಾರಿ ನಾನು ಕೂಡ ಬರಬೇಕು ಅನಿಸ್ತಾ ಇದೆ.
ನಾನು ನಿನ್ನನ್ನು ಕರಿಬೇಕು ಅನ್ಕೊಂಡಿದ್ದೆ ಆದರೆ ಅದು ಸಾಧ್ಯವಾಗಲಿಲ್ಲ ಖಂಡಿತ ಬಾ. ನಾವು ಎಲ್ಲರೂ ಸೇರಿ ಹೋದರೆ ಇನ್ನು ಮಜಾ ಆಗುತ್ತದೆ. ಚೆನ್ನಾಗಿ ಮಜಾ ಮಾಡಿಕೊಂಡು ಬರೋಣ.
ಹೋಗುವ ಮೊದಲೇ ಚೆನ್ನಾಗಿ ಯೋಚನೆ ಮಾಡೋಣ.
ಆಹಾ ತುಂಬ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಈ ಮಜಾ ಮಾಡ್ಕೊಂಡು ಬರೋಣ ಹೌದು ಉಳಿಯುವ ಸ್ಥಳ ಪ್ರಯಾಣ ಮತ್ತು ಭೇಟಿ ನೀಡುವ ಸ್ಥಳಗಳ ಪಟ್ಟಿಯನ್ನು ಮುಂಚಿತವಾಗಿಯೇ ಮಾಡೋಣ ಆಯ್ತಾ.
ಸರಿ ಮುಂದಿನ ತಿಂಗಳು ಸಮಯ ನೋಡಿ ಪ್ಲಾನ್ ಮಾಡೋಣ.
ಖಂಡಿತ ಎಲ್ಲರೂ ಅನುಕೂಲವಾದ ದಿನವನ್ನು ಆಯ್ಕೆ ಮಾಡೋಣ.
ಸರಿ ನಿನ್ನ ಜೊತೆ ಮಾತನಾಡಿ ತುಂಬಾ ಸಂತೋಷ ಆಯ್ತು.
ನನಗೂ ತುಂಬಾ ಸಂತೋಷವಾಯಿತು. ಮತ್ತೆ ಇನ್ನೇನ್ ಸಮಾಚಾರ.
ಸರಿ ಜಾತ್ರೆಗೆ ಮನೆಯವರ್ಗೆ ನನ್ನ ನಮಸ್ಕಾರ ಹೇಳು.
ಹಾ ಹೇಳ್ತೀನಿ. ಮತ್ತೆ ಇನ್ನೊಂದು ನಮ್ಮ ಊರಿನಲ್ಲಿ ಆಹ ಒಂದು ಹಬ್ಬ ನಡೆಯುತ್ತೆ ಗೊತ್ತ್ ತ್ತ ಹಬ್ಬದ ಬಗ್ಗೆ ಹೇಳೋಣ ಹಬ್ಬದ ಬಗ್ಗೆ ಮಾತಾಡೋಣ ಆಯ್ತಾ.
ಹಾ ಖಂಡಿತ ಮಾತಾಡೋಣ.
ಹಾ ನೀನೇ ಶುರು ಮಾಡು.
ಹಬ್ಬದ ಸಮಯದಲ್ಲಿ ಕುಟುಂಬರು ಎಲ್ಲರೊಟ್ಟಿಗೆ ಸೇರಿ ತುಂಬಾ ಸಂತೋಷ ಕೊಡುತ್ತದೆ ಅಲ್ವಾ.
ಹಾ ಹೌದು ನೀನು ಎಲ್ಲಿದ್ ದೀಯಾ ಅಂತನೇ ನನಗೆ ಗೊತ್ತಾಗ್ತಿಲ್ಲ ತೋರಿಸ್ತೀಯಾ.
ಇನ್ನೇನು ಸಮಾಚಾರ ಹೇಳು ಗೆ ಹೇಳು ಸ್ನೇಹಿತೆ. ನನಗೆ ದೀಪಾವಳಿ ಮತ್ತು ಯುಗಾದಿ ಎರಡೂ ತುಂಬಾ ಇಷ್ಟ ನೀ
ನಿನಗೆ
ನಾನು ಹೇಳ್ತೀನಿ ನೋಡು ಈಗ. ಮೊದಲಿನಿಂದ ಶುರು ಮಾಡು ನೀನ್ ಎಲ್ಲಿಂದ ಹೇಳ್ತಿದೀಯಾ. ಅದೇ ಹಬ್ಬಕ್ಕೆ ಹಬ್ಬದ ತಯಾರಿ ಇಂದ ಹಾ ಅದೇ ಅದೇ. ನಿಮ್ಮನೆ ಹಬ್ಬದ ತಯಾರಿ ಹೇಗ್ ನಡೀತಾ ಇದೆ. ನಾವು ದೀಪ್ ಪಾವಳಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ನಿಮಗೆ ಮನೆಯಲ್ಲಿ ಹೇಗೆ ಆಚರಿಸುತ್ತಿದ್ದೀವಿ.
ನಮ್ಮ ಮನೆಯಲ್ಲಿ ಕೂಡ ದೀಪಾವಳಿಯನ್ನು ತುಂಬಾ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಮನೆ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ದೀಪಗಳೆಲ್ಲ ಹಚ್ಚುತ್ತೇವೆ ಅಲಂಕಾರ ಮಾಡುತ್ತ್ ತ್ತೆವೆ ಆಹ್ ಸವಿ ಸವಿಯಾದ ಊಟವನ್ನು ಸವಿಯುತ್ತೇವೆ. ಸಿಹಿಯಾದ ಊಟವನ್ನು ಸವಿಯುತ್ತೇವೆ. ಒಬ್ಬಟ್ಟು ಮಾಡುತ್ತೇವೆ ತುಂಬಾ ಚೆನ್ನಾಗಿ ಆಚರಿಸ್ತೀವಿ.
ತುಂಬಾ ಚೆನ್ನಾಗಿದೆ ಹೊಸ ಬಟ್ಟೆಗಳನ್ನು ತೆಗೆದುಕೊಂಡಿದ್ದೀರಾ.
ಹೌದು ಪ್ರತಿ ವರ್ಷವೂ ತೆಗೆದುಕೊಳ್ಳುತ್ತೇವೆ ಅದು ಒಂದ್ ತರ ರೂಢಿಯಾಗಿ ಬಿಟ್ಟಿದೆ.
ನಿಮ್ಮ ಮನೆಲ್ಲಿ ಯಾವ ಸಿಹಿ ತಿಂಡಿಗಳನ್ನು ಮಾಡುತ್ತೀರಿ.
ನಮ್ಮನೆದಿ ಲಡ್ಡು ಮೈಸೂರು ಪಾಕು ಚಕ್ಕ್ ಮಕ್ಕಳಿಗೆ ಒಬ್ಬಟ್ಟು, ಕೋಡ್ಬಳೆ, ಕೊಡಬಾಲೆ,
ಕ್ದಳ
ರವೆ ಉಂಡೆ ಪಾಯಸ ಅದು ಇದು ಕೋಸಂಬರಿ ಅದು ಇದು ಎಲ್ಲ ಮಾಡ್ ನಿಮ್ಮ ಮನೇಲಿ ಏನ್ ಮಾಡ್ತೀರಾ
ನಮ್ಮ ಮನೆಯಲ್ಲಿ ಕೂಡ ಲಡ್ಡು, ಹೋಳಿಗೆ, ಚಕ್ಲಿ, ನಿಪ್ಪಟ್ಟು ರವೆ ಉಂಡೆ ಪಾಯಸ ಮುಂತಾದ ಪದಾರ್ಥಗಳನ್ನು ಮಾಡುತ್ತೆವೆ.
ಹೌದಾ ಹಬ್ಬದ ದಿನ ಬೆಳಿಗ್ಗೆ ಏನ್ ಮಾಡ್ತೀರಿ.
ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ. ಹೊಸ ಬಟ್ಟೆ ಧರಿಸಿ ದೇವರಿಗೆ ಪೂಜೆ ಮಾಡಿ. ನಂತರ ಹಿರಿಯರ ಆಶೀರ್ವಾದ ಮಾಡುತ್ತೇವೆ ನಂತರ ಊಟ ಮಾಡುತ್ತೇವೆ.
ತುಂಬಾ ಒಳ್ಳೆಯ ಸಂಪ್ರದಾಯ ಬಿಡು ನಮ್ಮ ಹಳೆಯ ಸಂಪ್ರದಾಯದ ಬಗ್ಗೆ ಮಾತುನ್ ಮಾತ. ತನ್ನೇ ಆಡುವಾಗಿಲ್ಲ ನಂತರ ಏನು ಮಾಡ್ತೀರಾ.
ಸಂಬಂಧಿಕರ ಮನೆಗೆ ಹೋಗುತ್ತೇವೆ ಅವರು ಕೂಡ ನಮ್ಮ ಮನೆಗೆ ಬರುತ್ತಾರೆ. ಎಲ್ಲರೂ ಸೇರಿ ಊಟ ಮಾಡುತ್ತೇವೆ.
ಪಟಾಕಿ ಹಚ್ತೀರಾ.
ಹ ಮೊದಲು ಹಚ್ಚತ ಹೆಚ್ಚು ಹಚ್ಚುತ್ತಿದ್ದೆವು ಈಗ ಕಡಿಮೆ ಹಚ್ಚುತ್ತೇವೆ ಪರಿಸರವನ್ನು ಕಾಪಾಡಬೇಕು. ಕು ಎಂದು ಎಲ್ಲರೂ ಯೋಚಿಸುತ್ತಿದ್ದೇವೆ.
ಹೌದು ಅದು ಒಳ್ಳೆ ಅಭ್ಯಾಸ ಮಾಲಿನ್ಯ. ಕಡಿಮೆ ಆಗುತ್ತದೆ ಮಾಲಿನ್ಯ ಕಡಿಮೆ ಆಗಲಿಲ್ಲಾಂದರೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತದೆ ಅಲ್ವಾ.
ಹೌದು ಮಕ್ಕಳು ಕೂಡ ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸುವುದನ್ನು. ಕಲಿಯಬೇಕು ಅವರಿಗೂ ಇವಾಗ್ಲಿಂದನೇ ಎಲ್ಲಾ ಆಚಾರನ್ನು ಹೇಳಿಕೊಡಬೇಕು.
ಹೌದು ಖಂಡಿತ. ಹಬ್ಬದ ಸಮಯದಲ್ಲಿ ಕುಟುಂಬದವರು ಎಲ್ಲರೂ ಒಟ್ಟಿಗೆ ಸೇರುವುದು ತುಂಬ ಸಂತೋಷ ಕೊಡುತ್ತದಲ್ವಾ.
ನಿಜ ಹಬ್ಬಗಳನ್ನು ನಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೇವೆ. ಸಂಬಂಧಿಕರ ಮನಸ್ಸಲ್ಲಿ ಒಳ್ಳೆ ಖುಷಿಯನ್ನು ತರುತ್ತದೆ.
ನಿನಗೆ ಯಾವ ಹಬ್ಬ ತುಂಬ ಇಷ್ಟ.
ನನಗೆ ದೀಪಾವಳಿ ಯುಗಾದಿ ವರಲಕ್ಷ್ಮಿ ಗಣೇಶ. ತುಂಬಾ ಹಬ್ಬಗಳು ನನ್ಗೆ ತುಂಬಾ ಇಷ್ಟ ಆಗುತ್ತೆ.
ನನಗೂ ದೀಪಾವಳಿ ತುಂಬ ಇಷ್ಟ ಮನೆಯಲ್ಲಿ ಇರುವ ಸಂತೋಷ. ಮತ್ತು ಸಿಹಿ ತಿಂಡಿಗಳು ತುಂಬ ಇಷ್ಟವಾಗುತ್ತದೆ ನನಗೆ ಇನ್ನೂ ಸಂ ಸಂಕ್ರಾಂತಿ ದೀಪಾವಳಿ. ನಮ್ಮ ಊರಿನ ಹಬ್ಬ ಎಲ್ಲ ಹಬ್ಬಗಳು ತುಂಬ ಇಷ್ಟ ಹಬ್ಬ ಅಂದ್ರ ಇಷ್ಟ ನನಗೆ.
ಮುಂದಿನ ಹಬ್ಬಕ್ಕೆ ನಮ್ಮ ಮನೆಗೆ ಎಲ್ಲಾರೂ ಸೇರಿ ಆ ಚರಿಸೋಣ ನಿಮ್ಮ ಮನೆಯವರು ಕೂಡ ಕರೆದುಕೊಂಡು ಬನ್ನಿ.
ಹಾ ಖಂಡಿತವಾಗಿಯೂ ಕರೆದುಕೊಂಡು ಬರ್ತೀನಿ ನೀನು ಬರಬೇಕು ಆಯಿತಾ.
ನಾನು ಖಂಡಿತ ಬರುತ್ತೇನೆ.
ಸರಿ ಮತ್ತೆ ಇನ್ನೇನ್ ಸಮಾಚಾರ ನೀನೇ ಹೇಳ್ಬೇಕು.
ನನಗ್ ತುಂಬಾ ಸಂತೋಷ ಆಯ್ತು ಮತ್ತೆ. ಮಾತಾಡೋಣ ನಿಮ್ಮ ಜೊತೆ ಮಾತಾಡಿ ನನ್ಗೆ ತುಂಬಾ ಖುಷಿ ಆಗಿತ್ತು.
ಊಟ ಏನು ತಿಂದೆ. ಹ್ಮ
ಊಟ ಚಪಾತಿ ಮತ್ತೆ ಅನ್ನ ಸಾಂಬಾರು ಮಾಡಿದ್ರು ಮನೆಯಲ್ಲಿ ತಿಂದೆ. ನೀವ ಏನ್ ತಿಂದ್ರಿ ಊಟ.
ಅನ್ನ ಸಾಂಬಾರ ತಿಂದೆ ಪಲ್ಯ ತಿಂದೆ. ಎಲ್ಲವೂ ಚೆನ್ನಾಗಿತ್ತು ನಮ್ಮಅಮ್ಮ ಮಾಡಿದ ತರಾನೇ ಇತ್ತು.
ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೆಯುತ್ತಿದೆ.
ನಮ್ಮ ವಿದ್ಯಾಭ್ಯಾಸ ಸದ್ಯದಲ್ಲಿ ಚೆನ್ನಾಗಿ ನಡೆಯುತ್ತಿದೆ ಮುಂದೆ ನೋಡ್ಬೇಕು ಮುಂದೆನೆ ಚೆನ್ನಾಗಿ ಇರುತ್ತೆ ಅಂತ ಅನ್ಕೊಂಡ್ ಇದೀನಿ ನಿಮ್ದು ಎಲ್ಲಾ ಚೆನ್ನಾ
ಚೆನ್ನಾಗ್ ನಡೀತಾ ಇದೆ ಎಕ್ಸಾಮ್ ಎಲ್ಲಾ ಆಯ್ತು ಇವಾಗ ಗ ಒಂದು ವಾರ ಆಯ್ತು ಎಕ್ಸಾಮ್ ಮುಗ್ದು.
ಪರೀಕ್ಷೆಗಳೆಲ್ಲ ಚೆನ್ನಾಗ್ ಮಾಡಿದ್ಯಾ.
ಹಾ ಮಾಡಿದಿನೀ ನೀವು.
ನಾನು ಎಲ್ಲಾ ಪರೀಕ್ಷೆಗಳನ್ನು ಚೆನ್ನಾಗ್ ಮಾಡಿದ್ದೀನಿ ಫಲಿತಾಂಶ ಬಂತ ನಿಮ್ಮದು. ನಮ್ದು ಬಂದಿಲ್ಲ ನಿಮ್ದು ನಮ್ದು ಬಂತು.
ಮನೆಯಲ್ಲಿ ಎಲ್ಲಾ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರ.
ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಎಲ್ಲರು
ಹಾ ನಮ್ ನಮ್ಮ ಮನೇಲೂ ಎಲ್ಲಾರು ಚೆನ್ನಾಗಿದ್ದಾರೆ.
ಹೌದಾ ಮತ್ತೆ ಮುಂದೆ ಏನ್ ಮಾಡೋಣ ಅಂತ ನಿಮ್ಮ ಯೋಚನೆಗಳು.
ಮುಂದೆ ಎಮ್ ಬಿ ಎ ಮಾಡೋಣ ಅಂ ತ ಯೋಚನೆ ಮಾಡ್ತಾ ಇದ್ದೀನಿ ನೀವು.
ನಾವು ಇನ್ನ ಇದು ಒಂದು ವರ್ಷಗಳ ಕಾಲ ಇನ್ನು ನನ್ನ ಈ ವಿದ್ಯಾಭ್ಯಾಸವೇ ಮುಂದುವರಿಯುತ್ತದೆ. ಮತ್ತೇ ಯೋಚನೆ ಮಾಡಬೇಕು ಮತ್ತೆ ಇನ್ನೇನಿಲ್ಲ.
ಧನಿಯಾ ಮಾಡು ಧನಿಯಾ ಹ್ಮ್ ನಂದು ಎಂ ಬಿ ಏ ಮುಗ್ ದ ಮೇಲೆ ನಾನು ಒಳ್ಳೆ ಜಾಬ್ ನೋಡಿ ಕೆಲ್ಸಕ್ಕೆ ಹೋಗುತ್ತೇನೆ.
ಕಾ ಹೌದು ಅದು ಒಳ್ಳೆಯದು. ಮತ್ತೆ ಹಣ ಹಣ ಸಂಪಾದನೆ ಮಾಡೋದೆೇ ಮುಖ್ಯ ಪಾತ್ರ ವಹಿಸುತ್ತದೆ ನಮ್ಮ ಜೀವನದಲ್ಲಿ ಅಲ್ವಾ.
ಹಾ ನಾವು ವಿದ್ಯಾಭ್ಯಾಸ ಎಲ್ಲಾ ಮುಗಿದ ಮೇಲೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಲ್ವಾ.
ಹೌದು ಅದು ನಮ್ಮ ಕರ್ತವ್ಯ ಅಲ್ವಾ ಚೆನ್ನಾಗ್ ನೋಡ್ಕಲ್ಲೇ ಬೇಕು ಅದಕ್ಕೋಸ್
ಹ್ಮ್ ಅದಿಗೋಸ್ಕರ ಆದ್ರೂ ಒಳ್ಳೆ ಕೆಲಸ ನೋಡಿ ಒಳ್ಳೆ ಸಂಬಾಳ ತೆಗೆದುಕೊಂಡು ಮನೆಯವ್ರನ್ನೆಲ್ಲ ಚೆನ್ನಾಗ್ ನೋಡುಕೊಳ್ಳುವ ಆಸೆ ಇದೆ ನಮಗೆ.
ಹೌದು ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟವಾಯಿತು. ಒಳ್ಳೆ ಆಲೋಚ ಒಳ್ಳೆ ಆಲೋಚನೆಯನ್ನು ಹೊಂದಿದೀಯ ನೀನು.
ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ದನ್ ನಿಮ್ಗೂ ತುಂಬಾ ಧನ್ಯವಾದಗಳು.
ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ನನಗೆ.
ನಮಗೂ ತುಂಬಾ ಖುಷಿ ಆಯ್ತು ನಿಮ್ಮ ಜೀವನದಲ್ಲಿ ಅಂದುಕೊಂಡ ಎಲ್ಲಾ ಸಾಧನೆಗಳನ್ನು- ನೀವು ಮುಂದುವರಿಸಿ.
ನೀವು ಸಹ ನಿಮಗೂ ಅದನ್ನೇ ಹರಸುತ್ತೇನೆ.
ಹ ತುಂಬಾ ಹೃದಯ ಧನ್ಯವಾದಗಳು.
ನಿಮಗೂ ಅಷ್ಟೇ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ಕರೆಯಲ್ಲಿ ನಾವು ಹೆಚ್ಚು ಮಾತನಾಡೋಣ ಆಯ್ತಾ.
ಹಾ ಸರಿ ಆಯ್ತು.
ಈಗ ಆದಷ್ಟು ಸಮಯ ಕಳೆದಿದೆ. ಮುಂದಿನ ಕರೆಯಲ್ಲಿ ಮತ್ತೆ ಮಾತನಾಡಿ ಹೆಚ್ಚು ಹೆಚ್ಚು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಆ ಇನ್ನೂ ಮುಂದೆ ಇನ್ನ ಮತ್ತೆ ವಿಚಾರಗಳನ್ನು ತಿಳಿಯೋಣ. ಏನಂತೀಯ.
ಸರಿ ಆಯ್ತು ನೀವು ಯಾವ ತರ ಹೇಳ್ತಿರೋ ಅದೇ ತರ ಆಗ್ಲಿ.
ಹ ತುಂಬಾ ಧನ್ಯವಾದಗಳು ಮತ್ತೆ ಸಿಗೋಣ.
ನಿಮಗೂ ತುಂಬಾ ಧನ್ಯವಾದಗಳು ಮತ್ತೆ ಸಿಗೋಣ.
ಬೃಂದ ಹತ್ತು ನಿಮಿಷ ಆಯ್ತು.